ಹಲೋ ರೀ ಹಲೋ ರೀ.
ಹಾ ರೀ ಏನ್ ಮಾಡದತ್ತೇರಿ ಆರಾಮ್ರೀ.
ನೀವು್ ಆರಾಮ್ರೀ.
ಹ ನಾನು ಆರಾಮ ಇದೀನಿ ನೋಡ್ರಿ ಊಟ ಆಯ್ತ್ರಿ.
ಜಸ್ಟ್ ಊಟ ಐತ್ರಿ ನಿಮ್ದ್ ಊಟ ರೀ
ನಂದ ಇನ್ನ ಆಗಿಲ್ಲ ರೀ ಮತ್ತ ಶುಕ್ರವಾರ ಎಲ್ಲ ನಮಾಜ್ ಮಾಡಿದಿವವ್ರೀವಲ್ಪ ಲೇಟ್ ಆಯತ್ರಿ.
ಹೌದ್ರಿ. ನಾವವು ಇಲ್ಲಿ ಲಕ್ಷ್ಮೀ ಗುಡ್ ಕಲ್ ಲಕ್ಷ್ಮೀ ಗುಡಿದು ಪ್ರಸಾದ ಇಟ್ಟಿದ್ರಿ.
ಹೌದ್ರಿ ಅಲ್ಲಿ ನಿಮ್ ಸ್ಕೂಲ್ ಅ ಅಲ್ಲಿಗೆ. ಆ ಮಾಡೇ ಹೋಗೋದಕ್ಕ ಹಿಂದ.
ಹಾ ಇಲ್ಲಿ ಸೈಡ್ಿಗೆ ಒಂದ್ ಅಗಾರಿ.
ಹೌದ್ರಿ ನಾವು ಹಾ ಹಾ ಹಾ ಮೊದ್ಲ ಪೂರ ರೋಡ್ ಕ್ರಾಸ್ ಮಾಡ್ಕೊಂಡ್ ರೋಡ್ ಈಕಡೆ ಬರದಿತ್ರಿ ಮೊದ್ಲ.
ಹೌದ್ರಿ.
ಹಾ.. ಚಲೋ ಆಯ್ತಗೋರಿ.
ಇಲ್ಲ ನ್ ದಾಟ್ಕೊಂಡ್ ಹೋದ ಅಂದ್ರ ಸೀದಾ ಗುಡಿ ಒಳಗ ಹೋಗ್ತವ್ರಿ.
ಹೌದ್ರಿ ಚಲೋ ಯ್ತ್ ತಗೋ್ರಿ ಹಂಗ ಅರ್ಬೇಕೇ್ರಿ ಒಲ್ಲನ ಒಂದ್ ಪೂರ ಒಂದ ರೌಂಡ್ ಸುತ್ತಿ ಬರೋದಿರ್ರಿ. ಚಿತ್ರೆ.
ಹೌದ್ರಿ.
ಮತ್ರಿ. ನಿಮ್ದ ಚಾವಿ ನನ್ನ ಹತ್ರನೇ ಐ. ತ್ರಿ ಕೊಡ್ತನತ್ರಿ.
ಅಲ್ಲ ಹೆಂಗ ಮಿಸ್ ಆಗ್ಯದಾನ ನೋಡ್ರ ನನ್ ನೋಕೊಂಡ ಇಲ್ಲ ನನ್ೇ ಕೊಟ್ಟಾಿಮಗ ಪ್ರ ಮೆ್ರಿಕ್ ನಿಮ್ ತಗ್ರ ಪಸ್ಟ್ ಮೆಟ್ರಿಕ್ ನನ್ ತಗ್ರಿ.
ಅದು ಹಾಂಗ ಬೈ ಮಿಸ್ ಆಗಿ ನಿಜ ನೋಡ್ರಿ ಫ್ರೀ ಹೋಗಿ ಪೋಸ್ಟ್ ಬಂದದ ಪೋಸ್ಟ್.
ಹ್ಮ ನಿಮ್ಗೆ ಹೇಳಬೇಕಂದ್ರೆ ನಿಮ್ಗೆ ಇನ್ನೊಂದ ದಿವ ಸಮಾನಿ ನಮ್ಮ್ ಹಸ್ಟೆಲ್ಂಗಗೆ ಹೇಳಿದಾರಿ. ನಿವು ಒಂದಿಷ್ಟು ಸಾಮಾನ್ಯ ನಮ್ ಹಾಸ್ಟೆಲ್. ವಿಷಾರ.
ಹಾ ರಿ ಏನ್ ಏನೇನ್ ಸಾಮಾನ ನಿಲ್ಸಿದಾರೀ
ಒನ್ ಬಂದದ್ರೀ ಹ ಸೈನ್ಸ್ ಕೆಟ್ಟು ಮತ್ತೆ ಊರಿ ಡಬಲ್ ಅದವ್ರೀ ನನ್ ಬಲಿ ಎರಡು ಅದಾವ್ರೀ ಹ ಸೈನ್ಸ್ ಕಿಟ್ದು ನಾನ್ ಹಕೊಂಡೆ ಎರಡು ಇಲ್ಲಿ ಎಳಿಸಿರ್ಬೇಕಾನೋ ಅಲ್ಲಿ ಇರ್ಲಿಕ್ಕಿಲ್ಲ ಇಲ್ಲ ಕಳ್ಸಿರ್ಐತಿ ಅನ್ಕೊಂಡೇ
ಹೌದ್ರಿ ಹಾ ಹಾ ಹಾ ಎಲ್ಲಿದ್ರರಿ ಒಂಥರಾ ಸೌಂಡ್ ಇದಕ್ ಕೇಕತಿತ್ತಲ್ಲ
ರೊಜ್ಮೆಂಟ್ನಾಗ ಅಷ್ಟು ನೋಡ್ಕೊರಿ ಅಷ್ಟು ಸಾಮಾನಯಗಳು ನಿಮ್ಮ ಹತ್ರ ಇಲ್ಲ ಅಂತೇಳಿ.
ಹಾ ನೋಡ್ತನ್ ರಿ ಬಟ್ ಮನೆ ಮನೆ. ರೀಸಂಟ್ ಆಗ ಎಲ್ಲಾನು ಕೊಟ್ಟಿದಾರಲ್ಲ ಅ
ಏನ್ ಇಲ್ಲಾ ಎಲ್ಲರೂ ಅವಷ್ಟಪನ್ನ ಕುಂತಿರ್ತೀವಿ
ಹೌದ್ರಿ ಹಾ ಮತ್ರಿ ಮತ್
ಹಾ ಸೈನ್ಸ್ ಇಟ್ ರಿ ಪರಿಟ್ ಬಾಕ್ಂದವ್ರಿ ನಿಂಗ್ ಮಷಿನ್ ಬಂದಿರ್ಬೇಕ್ರಿ ಅದು
ನಮಗ್ ಕೊಟ್ಟಿಲ್ಲಂರಿ ಪೋಸ್ಟ್ ಮೆಟ್ ಟೆಕ್ ರಿ
ಹಂಗ್ರೀ ಫ್ರೀ ಮೆಟ್ರರಿಯಲ್ ಕೊಟ್ರತಾರ ಮೆಟರಿಯ ಕೊಡ್ರರಿ
ನಾನು ಅನ್ನಪೂರ್ಣ ಅವರಿಗ ಕೇಳ ಪೋಸ್ ಹೌ ಅದ ನ ನಿಮ ಫೋಟೋ ಹಾಕಿದೀನಲ್ ಅದ್ರಲ್ಲ ನೋಡ್ಬೇಕ ಕಲ್ರ ಅದನು
ಹಾ ಅದ್ರಾಗೆ ನೋಡ್ಬೇಕು ಅಲ್ಲಿ ಅಲ್ಲಿ ನೀವು ಏನು ನಾನನ್ ಕಳಸಿರ್ಲ ಅದು ವಾಟ್ಸ್ಆಪ್ ನಾಗ ಅದು ಅಕ್ನಾಲಜ್ಮೆಂಟ್ ರೀ ಆ ಬುಕ್ಸ ಎಲ್ಲ ನನ್ನ ಹತ್ರ ಯಾವ್ ಬುಕ್ ಎಲ್ಲ ನನ್ನತ್ರ ವಾ ನೀವ್ ಏನು ಸ್ಪರ್ಧಾ ವಿಜೇತ ಅವೇನಷ್ಟು ಕಳ್ಸಿದ್ರಲ್ಲ ಅವಷ್ಟು ಬುಕ್ಕನ ಬಂಡಲ್ ಅದ ಅಲ್ಲ ಬಂಡಲ್ ಕಟ್ಟಿಟ್ಟೇನ್ರಿ
ಹಾ
ಒಂದು ಸೈನ್ಸ್ ಕಿಟ್ ಒಂದು ಯಾವಾಗಾರ ಬಂದ್ರೆ ನೀವುತೊಗೊಂಡೋಗ್ರಿ ಇಲ್ಲಿ ಫಸ್ಟ್ ಏಡ್ ಬಾಕ್ಸ್ಂತ ಪೋಸ್ಟ್ ಮೆಟ್ರಿಕ್ನಾಗ್ರೀ ಹಾ ಫಸ್ಟ್ ಏಡ್ ಬಾಕ್ಸ್ ನಾನ್ ತಗೊಂಡ್ ಹೋತನಂತ ಬಂದ್ರೆ
ಹ್ಮ ಸರಿ ಆಯ್ತ್ರಿ ಹಗೆ ಮಾಡಕತ್ರಿ ಅಂರಿ ನೋಡಮ ಯಾವಾಗ ಶ್ರೀ ಇರ್ತದ ಅವಾಗ ಬರೋಣದ್ರ ಇಲ್ಲಪ್ಪ ಅ್ರ ಸೋಮಾರ ಬರ್ ಚಿಂತಕರಿ
ಹ್ಮ್ ಸ
ಹ
ಸುಮಾರು ದಿನಂದು ಸ್ಕೂಲ್ ಇರ್ತದ್ರೀ ಮತ್ತ ಬರ್ಬೇಕು ಇವ್ನಿಂಗ್ ಟೈಮಗೆ ಬರ್ಬೇಕು ನೋಡಿರಿ
ಅದೇ ಈವ್ನಿಂಗ್ ಟೈಮಿಂಗ್ ಏನೇ ನೀವು ಕೂಲ್ಲಿ ಹೆಂಗೂ ಇರ್ತಿರಲ್ಲ ಅಲ್ಲೇ ಬರ್ತೀನ್ರೀ ಡೈರೆಕ್ಟ್ ಆಗಿ ನಿಮ ಜೊತೆ ಸಂಡೆ ನ ಸ್ವಲ್ಪ
ಹಾ ಅಷ್ಟ್ ಮಾಡ್ಬಿಡ್ರಿ ಅಷ್ಟ ಅಷ್ಟ್ ಮಾಡ್ರಿ ಯಾವಾಗಾರ ಸ್ಕೂಲ್ ಬಂದಿರ್ತನಲ್ಲ ಫೋನ್ ಮಾಡ್ರಿ ಬರ್ತಿದ್ರಂದ್ರೆಇಬ್ಬರು ಕೂಡ ಹೋಗಿಂದ ಹೋಗ ಸ ನಿಮ ಸಾಮಾನನ್ಏನ ತೊಂಡ ಹತ್ರಂತ ನಿಮ್ಗೆ ಇಷ್ಟ ನಾನು ನನ್ ಸಾಮಾನ ಏನ ನ ತಗೊಂಡ್ ಹೋಗ್ತೇನಂತ ಹಾ ರ ಹಾ
ನೀವ್ ಇವಾಗನು ಸ್ಕೂಟಿ ತಗೊಂಡ್ ಹೊಂಟಿರಿ
ಹಾ ಸ್ಕುಟಿ ತಗೊಂಡ ಹೊಂಟಿ ಮತ್ತತ್ಯ ಎಲ್ಲ ಆಗ್ತದ ಹೇಳಿ ಅಲ್ಲಿ ಮನಿ ದೂರ ಅದ ಅಲ್ಲ ರೀ ಅಲ್ಲಿಂದ ಇಲ್ಲಿಗೆ ಬರದ್ರಿ ಸಮೀಪ ದೂರ ಆಗ್ತದೆರಿ ದಾರಿ ಯಾರೊಬ್ಬ ಇಲ್ಲ ಅಂದ್ರ ಬಿಡಲಾಕ್ ಬರ್ಬೇಕಾಗ್ತದೆರಿ
ಹೌದ್ರಿ ಹೌದ್ರಿ ಹ ಹಂಗಂದ್ರೆ ಬಾಳ ಪ್ರಾಬ್ಲಮ್ ಆಗುತ್ತ ತ್ರೇ
ಹೌದ್ರಿ ಗಾಡಿ ಇಲ್ಲಾಂದ್ರ ನಡ್ಯಲ್ರಿ ಮತ್ ಹಾಸ್ಟೆಲ್ ಹೋಗ್ಬೇಕಕ್ ಹಾಸ್ಟೆಲ್ಂದ ಕಡೆ ಮನಗ್ ಹೋಗ್ಬೇಕು
ಹಾ ಯಾರಾದ ಲಕ್ಷ್ಮಿಯವರ ಏನ ಕೇಳಿದ್ರಪ್ಪಾ ಅಂತಾದರೆ ನೀವು ಸ್ಕೂಲಿಂದಾನ ಇಲ್ಲಿಗೆ ಹೋಗ್ತೀರಾ ಅಂತ ಹೇಳಕ್ ಹೋಗ್ಬೇಡ್ರಿ ನಾನ್ ಮತ್ತೆ ಸ್ಕೂಲನ್ ಹೋಗಿ ಸ್ಕೂಲ್ ಇವ್ನಿಂಗ್ ಮುಗಿಸ್ಕೊಂಡು ಮತ್ತ ಮನೆಗ್ ಹೋಗಿ ಫ್ರೆಶ್ ಅಪ್ ಆಗಿ ಮ್ಯಾಲ್ ಹೋಗ್ತನ್ರೀ ಅಂತ ಹೇಳ್ರಿ
ಇಲ್ಲ ಅಂತ ಹೇಳ್ದನ್ ರೆ ಮನೆ
ಸ್ಕೂಲಿಗೆ ಹೋಗ ನೀವು ಸ್ಕೂಲ್ ವರ್ಕ್ ಮುಗಿಸ್ಕೊಂತಿರಲ್ಲ ಮುಗಸಿದ ತಕ್ಷಣ ಮತ್ತೆ ಮನೆಗ್ ಹೋಗಿ ಅಷ್ಟ. ಲ್ ಹೋಗ್ತೀನ ಅಂತ ಹೇಳ್ರಿ
ಅ
ನಾ ಟಿವಿ ಕೇಳ್ತೀನ್ ರೀ ರೇಣುಕಾ ಅವರದ ಹಂಗೆ ಐತಿ ಅಂತ ಹೇಳ್ತನರೀ ನಾನು
ಹೌದ್ರಿ ಸರಿ ಆಯ್ತ ಸರಿ ಹಂಗೆ ಹೇಳಿ ಹ್ಮ
ಮತ್ತೆ ನೀವು್ ಹಂಗ ನ್ ನಂಗ ಹೋದ್ರಾ ಅಂದ್ರೆ ನನ್ ಇಲ್ ಇದ ಆಗತ್ರಿ ಅದಕ್ಕ ಅಂದೇರಿ ಇಬ್ರಿಗುನ್ ಸೇಮತ್ತಪ್ಪಾ ಅಂದ್ರ ಇಬ್ರಿಗುನು ಕೊಡ್ತಾರ ಅವರು ಹಂಗ ಹೇಳಕತ್ತೇನ್ರೀ ಮತ್ತ್ ಫ್ರೆಶ್ ಅಪ್ ಆಗಿ ಹೋಗ್ಬೇಕಲ್ರಿ ಅಂತೇತ ಹಾ ಏನ್ರೀ. ರೀಲ್ ಪ್ರಾಕ್ಟೀ್ ಮಾಡ್ಸಕತ್ತಾರ.
ಇಲ್ರರಿ ಮಧ್ಯಾಹ್ನ ಊಟಗ್ ಬಿಟ್ಟಿತ್ತಲ್ಲಾ ಈಗ ಒಳದ ಹಾಕುವ ಬೆಲ್ಲ ಹಾಕಿದ್ರಿ.
ಬೆಲ್ ಎಷ್ಟ್ ನೆನಪ ಬರ್ತದ್ ನೋಡ್ರಿ ನಾವ್ ಸಣ್ಣೂರ್ ಇದ್ದಾಗ ಬೆಲ್ಗಳು ಹೆಂಗ್ ಹೊಡಿತಿದ್ರರು ನಾವ. ಹಿಡಿತೀವ ರ ನಾ ಹ ಹೊ. ನೀ ಹುಡಿತೀನ ಅಂತ ಜಗಳ ಆಡ್ತಿದ್ವಿ ಆ ಟೈಮ್ನಾಗ.
್ರ ಬೆಲಾ ದ್ಣಂದು.
ಈ ಲೀಡರ್ ನಾನ್ ತಗೊಂತೀ ನೀ ತಗೊಂತೀನಿ ಹೊಡಿತೀನ್ ನೀ ಹೊಡಿತೀರಿ ನನ್ನೋರ. ಚಂದ ತ್ರಿ ಆ ಟೈಮ್. . ಇವಾಗ ನಾವ್ ದೊಡ್ಡೋರಾದ್ರೂ ಯಾ.
ನೀವು ಹೋಗ ಹಕ್ತಿದ್ರಿ ಈಗ ಬೆಲೆ ಹೊಡೆಸೋ ಟೈಮ್ ನಿಮ್ ಬಂದಿದ್ರ ಈಗ.
ಇವಾಗ ನಮ. ನಮ್ಗ ಯಾಕ ಆ ಜರ್ನಿ ಇನ್ನ ಮತ್ ರಿಟರ್ನ್ ಯಕ ಬರ್ತಾ ಇಲ್ಲ ಅಂತ ನಮ್ಗ ಅನ್ಸ್ಕೊ ಅನ್ಸಾಕತಿತ್ರಿ ಇವಾಗ ನಮ್ಗೆ.
ಅಲ್ಲಾ ಹ ನಾವನ್ ಕಳ್ೊಂಡ್ ಬಂದಿವ ಮಕ್ಕಳಿಂದ ನೋಡ್ ನಾ್ ಖುಷಿ ಇಡ್ಬೇಕ ಈಗ ಮಳ ಮಾಡ್ತವಲ್ಲ ನೋಡಿ. ಅವ ನೋಡಿ ಖುಷಿಪಡ್ಬೇಕ ಹೌದು.
ಹ್ಮ್ ಹ್ಮ್ ಮತ್ತೇರಿ.
ಹ ಊಟ ಚಲೋ ಐತ್ರಿ ಅಲ್ಲಿ ಇದು ಮಾಡ್ಸ. ಿದ್ರಿ ಹ ಹೋಗಿ. ಆ ಚಪಾತಿ ಬದ್ನಿಕಾಯ ಪಲ್ ಹಾ ಅನ್ನ ಸಂಬಾರ ಗೊತ್ತೇಲ್ರಿ ಏನ್. ೇವರೆಟ್.
ಹಾ ನೋಡಿದ್ಮೇಲೆ ಎರಡು ಮೂರ್ ಸರಿ ತಗೊಳದು ನಿಮ್ ಫೇವ್ರೇಟ್ ಅಂದ ಗೊತ್ತ. ಆಗ್ಬ ಬಿಡ್ರ ಇವ ಎಲ್ಲ. ಹದ ಮೊದ ನೀ ನೆನ್ ಪ. ರಿನ್ ರೇಣುಕ ತಗೊತಿಿರ್ತಾವ ನೋಡ ನೆನ್ ಬಗ. ಿವಸ ಅಲ್ಲ.
ಆಕ್ಚುಲ್ ಆತ್ ನಾವ್ ಒಂದೇ ಚಪಾತಿ ಉಂದನ್ಳಹಹ
ನಿಜ ರೀ ಚೆನ್ನಾಗಾಗೇತ್ರಿ ಆದ್ರೆ ಇನ್ನ ಒಂದದು ಅರ್ಶಿನ್ ಕಲರ್ ಸ್ವೀಟ್ ಮಾಡಿದ್ರಲ್ಲ ಅದ್ರಕಿಂತ ಇದು ಸ್ವಲ್ಪ ಮೀಡಿಯಂ ಮೀಡಿಯಂ ಸ್ವೀಟ್ ಆಗಿದ್ರುನು ಚಂದ ಚಂದ ಇತ್ರಿ ಟೇಸ್ಟ್
ಯು ಪರವಾಗಿಲ್ರರಿ ಅದಕ್ಕ ಇದು ಹಾಕ್ಯಾರಿ ಅವರು ಅದ್ ಯಾವ್ದೋ ಕ್ರೀಮ್ ಬರ್ತ್ದ್ ನೋಡ್ರಿ ಕಸ್ಟರ್ಡ್ ಅಂತೇಳಿ ಹಲೋ ಅದು ಕ್ರೀಮ್ ಹಾಕ್ಯಾರಿೀ ಹಾ ರೀ ಫ್ರೂಟಿ ಹಾಕ್ತಾರಲ್ಲ ಅದು ರೀ
ನಿಜ ನಿಜ ನಿಜ ನೋಡ್ರಿ ಅದನ್ನ ಹಾಕ್ಯಾರ ಅದ್ರ ಸಮನ್ ಮತ್ತಿಷ್ಟ
ಹೌದ ಅದಕ್ಕೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ದು
ಹ ಆದ್ರ ಬೆಟರ್ ಬಿಡ್ರಿ ಚೆನ್ನಾಗಿತ್ರಿ
ಹ ಗ ಹ್ಮ್ ಹ್ ರೀ ಆರಾಮದೇ
ಹ್ಮ ಇಂದಿನ ಮನೆಗ್ ಬರೇ ಇರ್ವಿ ಇಷ್ಟಕ್ಕನಗ್ಯಾವ್ರಿಪ್ಪಾ ಎಲ್ಲಿ ಕುಂತಲಿನ ಸಮಾಧಾನ ಇಲ್ಲ
ಏರ್ ತಗೊಂಡಂಟಂಟೀ ಹಲೋ ಇಲ್ಲ ಏಡ್ ತಗೊಂಟ ತ ಕದ ಕಡಾರ್ ಹಾ ರಿ ಮತ್ರಿ
ತಗೊಂತೀರಿ ನೀವು
ಎಲ್ಲಾರಿರು ಎಲ್ಲ ಏಡ್ತ್ ನೈನ್ತ್ ಟೆಂತ್ ಮೂರು ಕ್ಲಾಸ್ ಹೋಗಬೇಕ್ರಿ ಇವಾಗ
ಹಾ ಇವಾಗ ಎಲ್ಲ ತಗೋಬೇಕ್ರಿ
ತಗೊಂಬಂದೇನ್ೀ ಬೆಳಿಗ್ಗೆ ಎ ಕ್ರೀಡಾ ನೈನ್ತ್ ಆಗ್ಯಾದ್ರೆ ಎಡ್ತಕ್ ಹೋಗ್ಬರ್ಬೇಕ್ರೀ ಈಗ
ಎದಕ್ಕೆರಿ, ಮೊದಲೇ ಚೇಂಜ್ ಮಾಡಿಲ್ಲ, ರೀ ..
ಇಲ್ಲಾರಿ ಇನ್ನೊಂದು, ಸ್ವಲ್ಪ ಟೈಮ್ ಟೇಬಲ್, ಹಾಕತನ, ಒಂಚೂರ್ ಹಿಂಗೆ ಇದ್ದಾರಿ. .. ಟೆಂತ್, ಅಷ್ಟೇ, ಅಲ್ರೀ, ಮತ್ತೆ, ಇಲ್ಲಿ ಸರು ಸ್ವಲ್ಪ, ಇಂಗ್ಲಿಷ್. .. ಪಂಕ ಮ್ಯಾನೇಜ್ ಮಾಡದ್ರಿ ನ ದಿನ ನಾವ್ ಟ್ಟಾಪ್ ಇಲ್ರಿ ಹಿಂದಿ ಇಲ್ಲ ಈ ಕನ್ನಡ ಇನಯ ಒಬ್ರಿ ಒಂದಿಲ್ರಿ ಸೊ,, ಭಾರತನ, ಮ್ಯಾನೇಜ್ ಮಾಡದ್ರ, ಹೆಂಗ. ..
ಹ್ಮ್ ಹೆಂಗ್ ಬರ್ತದ ಹಂಗ ಹೋಗದು.
ಮತ್ತೆ ಏನ್ ಮಾಡದ್ರಿ.
ಹಾ. ಮಾತ್ರಿ ನಮ್ ಮನ್ಯಗ ಇರ್ವಿ ಜಗ್ಗ ಆಗ್ಬಿಟ್ಟ ನೋಡ್ರಿಪ್ಪಾ ಎಲ್ಲಿ ನೋಡ.
ಅದ ಹಚ್ಚರಿಿ ಲಕ್ಷ್ಮಟಕ್ಕೆ ಕಮ್ಮಿ ಆಗ್ತಾವ.
ಹಾಗ ತಿ ನೋಡ್ರಿ ಅದ ಮಾತಾಡ್ಕೊತೇನೆ. ಅದೇನ್ ಹಾಕಾಗತ್ತೀಿ ಈಗ ಹಾಕಿರ್ತೀನಲ್ಲ ಮತ್ತ. ಮತ್ತ ಮಿ ಅದೆಲ್ಲ ತೊಳೆಷ್ಟಿಗೇನನೆ ಕಸ ಒಳಷ್ಟಿಗನನೆ ಹೋಗ್ಬಿಡ್ತದ್ರ ಪವರ್ ಮತ್ತೆ ಬರ್ತತ್ೀ ಹ್ಮ ಹ್ಮ ಹ್ಮ ಮತ್ತೇರಿ ಇನ್ ಏನ್ ಬಾಳ ಸ್ಟ್ರಿಕ್ ಐತನ್ರರಿ ಸ್ಕೂಲ್ ನ್ ಟೀಚಿಂಗ್ ಮಾಡದ್ರಿ
ಇಲ್ಲೇನಿಲ್ಲ ನಮ ಕೆಲ್ಸ ತಗೊಂಡ್ ನಾವ್ ಫ್ರೀ ಇರ್ತರಿ.
ಹಾ ಮತ್ತೆ ನಿಮ್ಮತ್ ಕ್ಲಾಸ್ ಮುಗಿದ ತಕ್ಷಣ ಅದೇಿಂದ್ರೀ ಮತ್ ಕ್ಲಾಸ್ ಮುಗಿದ ತಕ್ಷಣ ಮತ್ತೆ. ಮತ್ತೇರೆದ ನಾದ್ರುರ್ಕ್ಔಟ್ ಬಿಡ್ತಾರ ನೋ ಅಂತ.
ಬೇಕಲ್ರಿ ವರ್ಕ್ ಅದ ಏನ್ಏರ್ತ.
ಹಾ ನಿಜ ನೋಡ್ರಿ ಬಟ್ ಆದ್ರೂ ಟೈಮ್ ಸ್ ಆಗದ್ ಬಿ್ರೆ ಸ್ವಲ್ಪ ಮೈಂಡ್ ಫ್ರೆಶ್ ಇರ್ತ ತ್ರಿ ಮತ್ ಕೆಲ್ಸಕ್ ಹೋದ್ ಹ್ಮ
ಮೈಂಡ್ ಫ್ರೆಶ್ರಿ
ಹಾ ಮತ್ತತ್ ಇನ್ನೊಂದಿಷ್ಟನ್ನು ಕಲ್ಕೊತೀವ್ರಿ ನಾವು
ಹೌದ ಇರ್ಬೇಕು ಏನು ಎಲ್ಲ ಗೊತ್ತಾಗಕ್ತರಿ
ಹ ಎಲ್ಲಾ ಗೊತ್ತಾಗತ್ ನೋಡ್ರಿ ಮತ್ ಹೊರಗನ್ ಪ್ರಪಂಚ ಎಲ್ಲಾ ತಿಳಿತೇತ್ ನೋಡ್ರಿ ನಾನು ಹೋಗ್ತೀನ್ಿ ನೋಡಮ್ ಇನ್ನೊಂದ್ ಸ್ವಲ್ಪ ಇನ್ನೊಂದ ಇನ್ನೊ ಒಂದ್ ತಿಂಗ್ಳರಿ ಕೇಳ್ತೀನ್ೀ ನಾನು ಎಲ್ಲು ಕೇಳ್ಬಿಟ್ಟು ಹೋಗ ತಿಂಡಡ
ಏನ ಆರಾಮ್ ಇಲ್ರಿ ಮನ್ಯಾಗ ಇನ್ನೊಂದು ಬೇಬಿ ಆಗತ್ತಾನ ಸುಮ್ಮನೆ ಯಗ ಅಷ್ಟು ಬರೀ ಟೆನ್ಷನ್
ನನ್ ತಗೊಂಡ್ ಮಾಡಬಿದ್ದೇ ಇರ್ತದ್ರಿ
ಏ ಹಂಗಲ್ರಿ ಸ್ವಲ್ಪ ಮೈಂಡ್ ಫ್ರೆಶ್ ಇರುತ್ತನ ಕಣಕ್ ರೀ
ಈಗ ಹೋಗ್ತಿರಲ್ಲಾ ಹೆಂಗ ಹಾಸ್ಟೆಲ್ ಟ್ಯೂಷನ್ ಹೇಳಕ್ರಿ.
ಯಪ್ಪ ಅ. ಇದೇಏನ್ರೀ ಅದು ಅದೇ ಹಾಫ್ ಆನ್ ಅವರ್. ಇಲ್ಲಟ್ಟು ಹ ಅವವದ ಇರ್ತೈತ್ರಿ. ಅದ್ರ ನಮಮ್ಮ ಪೋಸ್ಟ್ ಮೆಟ್ರಿಕ್ ಇಂತ ಏನ ಪ್ರೀ ಮೆಟ್ರಿಕ್. ಒಂದ್ ಹತ್ತಿಕ್ ಚಲೋ ರರಿ. ಸರಿರಿ ನೀವ ಹೋಗ್ರಿ ಅಣ್ಣ ಬಂದ ಏ ನನಾನ ಪ್ರೀಮ ಹಟ್ರಕ ಚಲ.
ಅದ ಹಾ ಸರಿರಿ ಮತ್ತ ಹಸ ಏನ್. ಹ್ಮ